ಹಾ
ಕೆಲ್ಸಗಳಲ್ಲದೇನ್ರಿ ಹಾ ಆರಾಮಿದ್ದ ನೋಡ್ರಿ ನೀವು
ಮತ್ತೆ ಈಗ ಮ
ಹಲೋ ಹ ಆರಾಮ ಹ ನೀವುು
ಹ್ಮ ನವು ವರಾಮದಪ್ಪ
ಹ್ಮ ಏನ್ ಮಾಡ್ಕತೀರಾ
ಹಾ ಹಿಂಗಗೆ ಕುೂಂತಿದ್ದೆ ನೀವೇ ಮಾಡ ಕುಂತರಿ
ನಮ್ದಿವ ಜಸ್ಟ್ ಕ್ಲಾಸ್ ಮೂವಿ ಸಂಬಂದ ಹಾಸ್ಟ್ಲ್ ಬಂದಿ ನೋಡ್ರಿ
ಹಾ ಹೇಳಿ ಈಗ
ಹ್ಮ್ ಜಸ್ ಕ್ಲಾ ನಿಮಿಷ ಬಂದ ಹಾಸ್ಟ್ಲ್ ಬಂದ್ವಿ ಒಂದ್ ಹತ್ತು ನಿಮಿಷ ಹತ್ತು ಹಾಸ್ಟೆಲ್ ಬಂದ ನೀವೇಏನ್ ಮಾಡ್ಕತೀರಾ ಹ
ಬಂದೇ ಮಾಡಿದ್ರಿ
ಹೋಗಿ, ಹಾಸ್ಟೆಲ್ಬಂದು, ಸುಮ್ನೆ, ರೀಲ್ಸ್ ಮಾಡಕತ್ತೀರಿ? ..
ಹೌದ, ಹ, ಹೇಳು, ಬೇರೇನು? ..
ಆ, ರಿ. ..
.. ತಾಳ್ಮೆನೀನಾ, ಬೇರೆ? ..
ಮತ್ತೇನ್ ಕಾಯಿ, ನೋಡೋಕಿಲ, ಕ್ಲಾಸು ಇಲ್ಲ, ಇವತ್ತು. ..
ಹೌದಾ? ..
ಕೊಡೋದು ಮತ್ತೆ, ಯಾವತ್ತಲ್ಲ? ..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
ಹ, ಅವರು ಅಂದ್ರೆ! ಬೇರೆ, ಬೇರೆ, ಎ, ಸೆಕ್ಷನ್. ಬಿ ಸೆಕ್ಷನ್, ಅಂತ ಇರ್ತಲ್ರಿ? .. ಹೌದು, ಎ ಸೆಕ್ಷನ್ಗೆ! ಹಾಲ್ ಟಿಕೆಟ್ ಕೊಟ್ರಾ? .. ಹ, ನಮಗ ನಾಡ್ದ! ನಾಳ್ದೆ ಕೊಡ್ತ ನಾಡ್ದ ಕೊಡ್ತ ಅಂತೇಳಿ ಕಾಸ್ ಹಾಕಿಸ್ಕೊಂಡವರ. ..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
ನಾಳೆ, ಕೊಟತಾರಂತ! ನಾಳೆ ಕ್ಲಾಸ್ ಇಲ್ಲ ಅಂತೇಳಿ ನಾಳೆ, ಹಾ? ..
ವಾಟರ್, ಅದು ಮುಗಿಸಕೊಂಡಕ್ಕಿರನಾ? .. ..
ಹಾ, ನಾಳೆ ಕ್ಲಾಸ್! ಮುಗಸ್ಕೊಂಡು! ಅವಾಗ ಹೋಗ್ಬೇಕಕ್, ಇಲ್ಲಾಂದ್ರೆ, ಮತ್ತೆ, ಆಬ್ಸೆಂಟ್, ಹಾಕಿ. .. ಅವ, ಇವಾಗ, ಏನು, ಎಸ್ಸೆ ಮಾಡ್ತಾವಿ, ಮಾಡಕತ್ತಾ ಅಂತರಿ? .. ಹಲೋ. .. ಹಲೋ! .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
ಮಾತಾಡ್ರಿ, ವಾಯ್ಸ್ ಕೇಳಸಲ್, ನೋಡ್ರಿ! ನಿಮ್ದು ಇವಾಗ, ಕೇಳಿಸ್ತೆ ನೋಡ್ರಿ? .. ಹಾ, ಕೆಲ್ಸುತ್ತೆ? ..
ಅದೇ, ಎಷ್ಟು ಗೆ ನೀನು ಅಟೆಂಡೆನ್ಸ್. ..
ನಮ್, ಅಟೆಂಡೆನ್ಸ್ ಸಬ್ಜೆಕ್ಟ್ ದಾಗ? .. ಇದ್ದಗ, ಅವರಿ, ಇನ್ನೊಂದದ್ರಾಗ, ಎರಡು ಹೋಗ್ಯಾವ? .. ಒಂದದ್ರಾಗಂತೂ, ಏನು ಹೋಗಿಲ್ಲ? ..
ಹೌದಾ! ..
ಹ್ಮ್, ಅವರು ಹೆಸೇ, ಮಾಡ್ತೀವಿ .. ಹಾರು? ..
ನಾಲ್ಕಿನೂರಿಗೆ? ..
ಹ್ಮ್ಮ್, ನಾಳೆ ಹೋಗು, ಸಾಯಂಕಾಲ, ಹೋಗ್ಬೇಕ್ರಿ, ನಾಲ್ಕು ಗಂಟೆಗೆ, ಅಐದು ಗಂಟೆಗೆ ಹೋಗಿ ಕ್ಲಾಸ್ ಮುಗಿತವಾ? ..
ಹೌದಾ! ..
ತಕ್ಷಣ ಪ್ಯಾಕ್ ಮಾಡಿಕೊಂಡು ಓಡು, ಓಡ ಬೇಕು ಮನೆಗೆ? ..
ಇಲ್ಲಿಂದ ಎಷ್ಟಾಗುತ್ತೆ ನಿಂದು ದೂರ? ..
ಇಲ್ಲಿಂದ, ಒಂದ್ ಐವತ್ತು ಕಿಲೋಮೀಟರ್! ರಾಯಚೂರು, ನಮ್ದು ಹಾ, ಐವತ್ತು. .. ಕಿಲೋಮೀಟ್ರ್, ಹತ್ರರಿ ಒಂದು ತಾಸು ಜರ್ನಿ? ..
ಹಂಗನ್, ಅವರು, ಒಬ್ಬ. ..
ಬಂದು, ತಕ್ಷಣ, ಹೋಗುಬಿಡು. ..
ಹ್ಮ್, ಹ್ಮ್. .. ನಮ್ಮೂರಾಗ ಏನು ಇನ್ನೂ, ಅಲೈ, ಇಲ್ಲಿ, ಹಕ್ಕಿ ಹುಡ್ಕೊಂಡ್, ನಿಂತಕ್ಕ ಹೋಗಕೊಂಡ ಮಾಡಿವ. .. ನಮ್ಮ, ಆಕಡೆ, ಧಹಸೆ, ನೀರನ್ನು ಮತ್ತೆ ಇಲ್ಲಿ ಕಡೆ? .. ಮಾವಿನ ಹಣ್ಣು, ಜಾಸ್ತಿ ಅದಾವೂ. ..
ಹ್ಮ್. ..
ನಾವು, ತಿನ್ನಾಕ್ ಹೋಗ್ಬೇಕಂದ್! ಮಾಡೀವಿ ಈಗ ಹೋಗ್ಬೇಕಕ್, ಎಲ್ಲಾರೂ, ಕೂಡಿ ಇಷ್ಟು ಜಾಸ್ತಿ, ನಮ್ ಕಡಲ್ಲ ಗಿಡ ಅಂತರ ಜಕ್ಕೆ. .. ಬರೋದಿಲೈ, ನಮ್ಮ ಕಡೆ? ..
ನಮ್, ಕಡೆ, ಮಾವಿನಕಾಯಿ ಗಿಡ, ಜಾಸ್ತಿ, ಅವಾರೇ? .
ಹಾ- ನಿಮ್ದ್ ಮನೆ ಯೋಗ ಇದು ಯೋಗಾದ ಮಾಡಿದಾರಂತ ದಿನಚರಣ ಅಂತೆ.
ಹಾ, ಮಾಡ್ಯಾರ! ಸೆಲೆಬ್ರೇಟ್ ಮಾಡ್ಯಾರ, ತಾತು, ಪ್ರೋಗ್ರಾಮ್ ಮಾಡಸ್ಯಾರ? .. ಯೋ, ಒಂದು, ಒಂದು, ಒಂದು, ಒಂದು, ತಾಸು ಯೋಗ ಮಾಡಿಸಾರ? ..
ಮಾಡಿದ್ರಿ.
ಹಾ ಮಾಡಿದೀವಿ.
ಓ ನಮ್ದು ಮಾಡಸಿದ್ರಪ್ಪಾ ಏನೋ ಅದ್ ನಮ್ಗ ಪ್ರಿನ್ಸಿಪಲ್ ಇದ್ದಗ ಬರ್ತಾರ. ಪ್ರ ಪ್ರಾನ್ಸಿಪಾಲ್ ಇದ್ದಂಗ ಇರ್ತಾರ ಒಬ್ರು, ಇಲ್ಲಿ ನಮ್ ಕಾಲೇಜಿಗ ಒಬ್ರು, ಅವ್ರು ಬಂದು ಭಾಷಣ ಮಾಡ ಒ ಐದ್ ನಿಮಿಷ ಭಾಷಣ ಮಾಡಿ ಒಬ್ಬ್ರ ಚಾಮರಾವ್ ಸರ್ ಅಂತ. ಅದರಾ ನಮ್ಮ್ ಕಡೆ ಅವರು, ರ ಪತ್ನಿಯರು ಬಂದು, ಆ ಯೋಗ ಮಾಡ್ಸಿದ್ರು ಯೋಗ ಮಾಡಿಸಿ ಅವ ಬಸ್ ಅದನ್ನ ಫಂಕ್ಷನ್ ಎಲ್ಲ ಮುಗಿಸಿದ್ರು.
ನಮ್ಗೆ ಆ ಹೊರಗ್ಲಿಂದ ಬಂದಿದ್ದಾರೆ ಬ್ಯಾರೆ ಕಡಲ್ಲಿಿಂದ ಕರ್ಕೊ ಬಂದಿದ್ರ ಅಂತ ಅವ್ರಿಗಿ. ಮೊದ್ಲು ಒಂದು ಒಂದು ವಾರದಿಂದ ಅವರೇ ಟ್ರೈನಿಂಗ್ ಕೊಡಕ ಕೂತಿದ್ರು ನಮ್ಗ. ಟ್ರೈನಿಂಗ್ ಕೊಟ್ಟು, ಲಾಸ್ಟ್ ದಿನ ಒಂದ್ ತಾಸು, ಪ್ರೋಗ್ರಾಮ್ ಮಾಡಿಸಿ, ಆ ಫೋಟೋ ತಕ್ಕೊಂಡು, ಆ ಸಾಥ್ ಓ ಅದೇ ಅವಟ್ರ ಬಗ್ಗೆ ಹೇಳಅದರಲಿಂದ ಏನು ಯೂಸ್ ಆಯತು ಅಂತ ಅಂತೇಳಿ ಅದು ನ್ಯೂಸ್ ಪೇಪರದಗ ಬಂದವಂತರೀ ಫೋಟೋಸ್ ನಮವು.
ಹೌದಾ.
ಮಾಡಿಸಿದ್ದ ಬುಟ್ಟ್ರ ನಿಮ್ದು.
ಹಾ ಅದೇ ಈಗ ಎಲ್ಲಿ ಬರ್ದವ ಅಲ್ಲಿ ತನ ಅಲ್ಲಿ ಅಷ್ಟೇ ಈಗ ಬೇರೆ ಕಡೆ ಎಲ್ಲೂ ಹೋಗಲ್ಲ ಅದು.
ಹ್ಮ, ಹ್ಮ, ಹ್ಮ, ಹ್ಮ
ನಮ್ ಕಡೆ ಅಂತ್ರ ಇಲ್ಲಿ ಪ್ರಜಾವಾಣಿ, ನಮ್ ಕಡೆ ಪ್ರಜಿ ವಿಜಯವಾಣಿ, ಮತ್ತೆ ವಿಜಯ ಕರ್ನಾಟಕ, ಅಂತಂದು ಮೂ ಒಂದ ಜಾಸ್ತಿ ಬರ್ತಪ್ಪ ಇಲ್ಲಿ.
ಹ್ಮ.
ಅದ್ರಗೆಲ್ಲ ಪೂರ ಇರ್ತದ. ಒಂದ, ನಿಮ್ ಕಡೆ ಯಾವುರ್ತವು.
ನಮ್ ಕಡೆ ಲೋಕ್ ನ್ಯೂಸ್ ಅವರು ಬಾಳತ ಇರ್ತಾವರಿ. ಅವುವು ಬರ್ತಾವ ವಿಜಯ್ ವಾಣಿ, ವಿಜಯ್ ಕರ್ನಾಟಕ, ವಿಕೆ, ಏನ ಅಷ್ಟ್ ಅಷ್ಟ್ ಬರ್ತಾವ್ರೀ. ಮತ್ತೆ ಲೋಕಲ್ಸ್ ಒಂದ್ ಎರಡು ಮೂರ್ ಪೇ ಲೋಕಲ್ಸ್ ಪೇಪರ್ ಅವ್ರಿ.
ಅವು ಅಷ್ಟು ಬರ್ತಾವರಿ ನಮ್ಗ. ಅಂದರೆ ಇದು ನಮ್ಮ ಫೋಟೋ ಎಲ್ಲ ಲೋಕಲ್ ನ್ಯೂಸ್ ಪೇಪರ್ದಾಗ ಅಷ್ಟೇ ಬಂದವರೀ ನಮ್ಮವು. ಅ ದೊಡ್ಡ ದೊಡ್ಡ ನ್ಯೂಸ ನೋಡ್ದಾಗ ಬಂದಿಲ್ಲ.
ಬರ್ತದೆ ಯಾಕಂದ್ರ ಅಲ್ಲಿ ಏನ್ ಆಗ್ಯದ. ಅಂತ ಎಲ್ಲ ಕ್ಲಿಯರ್ ಪ ಹೇಳ್ತಾರೆ ಇಲ್ಲಿ ಇಷ್ಟು
ಹ್ಮ. ನಮಗ ಹಂಗಿಲ್ಲ ನೋಡ ನಮ
ಓದ್ಬೇಕಪ್ಪಾ ನಾವ ನಾವು ಓದಲ್ ಬಿಡ್ ಆದ್ರೂ ಓದ್ಬೇಕ.
ಅಂದ್ರ ಟೈಮ್ ಬೇಕಲ್ಲ ರಿ ಓದಕ್ಕ.
ಟೈಮ್ ಈಗ ಅದ ಅಲ್ಲ ಈ ಟೈಮನಗ ಹೋಗ್ಬಕ್.
ಅದ ಇವಾಗ ನೋಟ್ಸ್ ಇವಾಗ ಸ್ವಲ್ಪ. ರೆಕಾರ್ಡ್ ಆವರಿ ರೆಕಾರ್ಡ್ ಬರೀಬೇಕು, ಮತ್ತೆ ನಮ್ ಅಸೈನ್ಮೆಂಟ್ ಅವ, ಪ್ರಾಜೆಕ್ಟ್, ಆವಾ,
ಪ್ರಯೋಗಾಲ ಎಸ್ಟು.
ಆ,
ಪ್ರಯೋಗಾಲಯದ್ದು ಬರ್ಸಿರ್ತಾರಲ್ಲ ಅಷ್ಟು ಬರಿಬೇಕ ಏನ ಅವನ.
ಹಾ ಎಲ್ಲ ಬರೀಬೇಕ ನೋಡ್ ನೋಟ್ಸ್ ನೋಟ್ಸಗೆ ಒಂದ್ ಐದು ಮಾರ್ಕ್ಸ್ ಇರ್ತವಂತರಿ. ನೋಟ್ಸ್, ಅಸೈನ್ಮೆಂಟ್ ಐದು ಮಾರ್ಕ್ಸ, ರೆಕಾರ್ಡ್ ಐದು ಮಾರ್ಕ್ಸ, ಹಿಂಗೆ ಎಲ್ಲಾಟಗ ಮಕ್ಸ್ ಇರ್ತವ ನೋಡ್ರಿ, ಏನ್ನಾನ್ ಬಿಟ್ರೆ ಮಾರ್ಕ್ಸ್ ಹೋತವ.
ಹೊಟ್ಟೆ ಏನ್ ಮಾಡಿದ್ರು ಮಾರ್ಕ್ಸ್ ಮಾಡಬೇಕ್ ಅಂತ ಇರ್ತದ ನೀನ್ ತಲೆಗ.
ಹ್ಮ ಅಷ್ಟೇ ಮತ್ ಮಾರ್ಕ್ಸ್ ಆವಲ್ರಿ ಮತ್ತೆ ಒಂದೊಂದಕ್ಕ ಐದದು ಮಾರ್ಕ್ಸ್ ಆವಲ್ರಿ
ಈ ಜ್ಞಾನಕ್ಕಾಗಿ ಮಳೆಂತಂದು ಮಾಡಿದ್ರೆ ಬಾಳ ಚಲೋ ಆಗತ್ತೆ
ಹ್ಮ್ ಹ್ಮ್ ಹ್ಮ್
ಮಾದಂತ ಓದಿದ್ರೆ ಈಗ ಮುಂದ ಈಗ ಅಸ್ಕಿಲ್ ಅಂದ್ರ
ಕೆಲಸೊ ವಲ್ಲದು ನೋಡ್ರಿ ವಾಯ್ಸ್
ಏನಾದ್ರರು ಕೆಲ್ಸ ಸಿಕ್ತಾವ ಇಲ್ಲ ಈಗ ಮ ಸಲಗ ಆದ್ರ ಮಕ್ಸಂದ ಇದು ಡಿಗ್ರಿ ಸ ಸೈದು ತಗೊಂಡು ಪೈಪಾರ್ ತಗೊಂಡು ಅಡ್ಡಾಡ್ಬೇಕಾಗಿತ್ರ
ಹ್ಮ್
ಓದ್ ಓದಿದ ಅ ತಿಳ್ಕೋಬೇಕ ಓದೋದ ಅಟ ಎಲ್ಲ ನಾವು ಅದ್ರೆ ಮಾಡಕ್ ಮಾಡ್ಬೇಕಂದ ನಾನು ಹೇಳ್ತೇನಿ ನಾನು ಇನ್ನ ಮಾಡಬೇಕು ಅದ ನೀ
ಮೊದ್ಲ್ ನೀವು ಮಾಡ್ರಿ ಆಮಾಗ ನನ್ಗೆ ಹೇಳ್ರಿ
ಹೇಳ್ಬಕಾ ನಿಮ್ಗೆ ಹೇಳ್ಬೇಕ ಈಗ ನೀವು ಮಾಡ್ಕೊಂತ ಹೋಗ್ರಿ ನಾನು ಮಾಡ್ಕೊಂತ ಬರ್ತೀನಿ ಅಂತ ಆದ್ರೆ ಈ ಈ ಸದ್ಯದ ಈಗ ಹೇಳ್ಬೇಕಂದ್ರ ಏನ ಮಾಕ್ಸಿಗಟ್ಟೆ ಎಲ್ಲಾ ಓದ್ತಾರ ಈಗ ಏ ಮಾಡಕ್ ಬರ್ಲದ ಈಗ ಹಂಗ ಐತಿಲ್ಲಿ ಮತ್ತೆ
ಮತ್ತೇನತ್ರಿ
ಊಟಕ್ಕೆ ಏನಗ್ಯಾದಂತ ಇವತ್ತ
ಇವತ್ತು ಇವತ್ತು ಯಾವ ವಾರರಿ ಇವತ್ತು ನೈಟ್ ಎಗ್ರೆಸ್ ಇರ್ತ್ರಿ
ಹಾ ಬುಧವಾರಲ್ಲ ಇವತ್ತ
ಹ್ಮ್ ಫುಲ್ ಎಗ್ರಾಯ್ಸ್ ಇವತ್ತು ನೈಟ್ ಎಂಜಾಯ್ ಇವಾಗ ತನ್ನ ಸಾಂಬಾರು ಚ ಪತಿ ಎರಡು ಪಲ್ಲೆ ಇ ರ್ತವ್ರಿ ಮತ್ತೆ ಮೊಸರು ಮಜ್ಜಗಿ ಇರ್ತ್ತಾ ಹ
ಚೆನ್ನಾಗ್ ಮಾಡಿತಾರ
ಅದು ಸ್ವಲ್ಪ ಚಪಾತಿ ಪಲ್ಯ ಚಲೋ ಬರ್ತವ್ರೀ
ಆ
ಸಾಂಬಾರಷ್ಟೇ ಸ್ವಲ್ಪ ಚಲೋ ಇರಲ್ಲ
ಯಾರು ತಿನ್ಲೇಬೇಕಲ್ಲ ಹೆಂಗಾರ
ಇಲ್ಲಿ ಒಬ್ಬೊತ್ತಾ ಇಲ್ಲಿಂದ ಇಲ್ಲಿ ಟೆರೇಸ್ ಮ್ಯಾಗ ನಿಂತಿವಲ್ಲ ಇಲ್ಲಿ ಅದು ಹೊಲ ಐತಿ ನಮ್ ಮನಿ ಅದೇ ಹಾಸ್ಟೆಲ್ ನಿಂದ ಹೊಲ ಐತಿ
ಹಾ ಇದದು
ಹ ನಮ್ ಹಾಸ್ಟೆಲ್ ಅ ನಮ್ ಹಾಸ್ಟೆಲ್ ಹಿಂದ ಭತ್ತದ್ದು ಹೊಲ ಐತಿ ಅಲ್ಲಿ ಒಂದು ದೊಡ್ಡಗಿಡ ಐತಿ ಇವಾಗ ಕಣಕ ಸದ ಅಲ್ಲಿ ನಿಂತು ಅಲ್ಲಿ ನಿಂತು ಮಾತಾಡಾಕತ್ತೀನಿ ನಾನು ಇಲ್ಲಿ ಒಂದು ದೊಡ್ಡ ಗಿಡ ಐತಿ ಅದು ಗಿಡನ ಇದು ಅಂದ್ರೆ ಇದು ಒಲ್ಗ್ದ ಖಾಲಿ ಆಗಗ್ಬೇಕಂತ್ರಿ ಅವ್ರಿಗೆ ನೀರ್ ಬರಕ ಮ್ಯಾಗಲಿಂದ ಖಾಲಿ ಹಿ ಬರ್ಬೇಕು
ಕೆಲಗೆ ಅದು ಕಾಲಿಯ
ಹಲೋ ಹಲೋ ಹ ಹಲೋ ಹಲೋ ಒ